ಹಲೋ
ಹ್ಮ್ ಏನ್ ಗೊತ್ತಾ ಮೇಡಮ್ ಆಹ ಇದು ಈಗ ಒಂದು ವ್ಯಕ್ತಿಗೆ ವ್ಯ ಪರ್ಸನಲಿ ಹೇಳ್ಬೇಕು ಅಂತಂದ್ರೆ ನಾವು ದುಡ್ಡಿನ ಜೊತೆ ಸ ಫೀಲಿಂಗ್ನ ಶೇರ್ ಮಾಡೋಕ್ಕಾಗಲ್ಲ
ಹೌದು ಆಮೇಲೆ ಸ್ವಲ್ಪ ನಾವು ಫಾರ್ವರ್ಡ್ ಮೈಂಡ್ ಅಲ್ಲಿ ಇರ್ತೀವಿ ಅವ್ರು ಆ ರೇಂಜ್ಗ ಇರಲ್ಲ
ನ್ ನಮಗ ಒಂದು ದುಡ್ಡು ಕೇ ಮಾಡಲ್ಲ
ಇನ್ನೊಂದ ಏನಪ್ಪಾ ಅಂತ ಹೇಳಿದ್ರೆ ನಮ್ ಫೀಲಿಂಗ್ಸ್ನ ಅವರು ಅರ್ಥಾನ ಮಾಡ್ಕೊಳಲ್ಲ
ಇಬದುದು ಯಾವ್ದನ್ ಏನ್ ಕಟ್ಕೊಂಡು ಓಡಣಲ್ಲ
ಹದೇ
ಅದು ಬೇಕಾಗಿರೋದು ನಮ್ ಪರ್ಸನಲ್ ಒಪಿನಿಯನ್ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಭಾವನೆಗಳಿರ್ಬೇಕು ಮೈನು ಖುಷಿ ಇರ್ಬೇಕು ನೆಮ್ಮದಿ ಇರ್ಬೇಕು ಹಂಗಾದ್ರೆ ಇದು ಚ ಒ ಲೈಫ್ ಚೆನ್ನಾಗಿರತ್ತೆ ಹ್ಮ್
ಹ ಭಾವನೆಗಳಿಗೆ ಬೆಲೆ ಇಲ್ಲಾ ಅಂತ ಹೇಳಿದ್ರೆ ದುಡ್ಡಾಗಿ ಎಲ್ಲಾ ಕೊಂಡ್ಕೋಪ್ಪ
ಹೌದೌದೌದು ದುಡ್ಡ ದುಡ್ಡಿಗೆ ಅದೆಲ್ಲ ಬರವನ್ಸಲ್ಲ
ರೀತಿನೇ ಚೇಂಜ್ ಅವ್ರರು ವೀಡಿಯೋ ಕಾಲ್ ಮಾಡ್ದಾಗ ನನಗ ಏನ್ ಅಿಸತು ಅಂದ್ರೆ ಅವರುನ್ನ ನೋಡ್ ಬೇಜಾರಾಯತಿ ಏನಪ್ಪ ಇವ್ರು ಒಳ್ಳೆ ಈಗ್ಲೋ ಆಗ್ಲೋ ಸಹಾಯ ಮನುಷ್ಯ ಇದಂಗಿದಾನೆ
ಸದಾ ಹ್ಮ್
ಅದೇ ಫೀಲ್ ಆಗಿದ್ದು ನೀ ಫಸ್ಟ್ಗೆಏ ಮಡಮ್ ನನ್ ತಮ್ಮಗ್ ಹುಷಾರಿಲ್ಲ ಅದಕ್ಕೆ ನಾವ್ ಇಲ್ಲಿ ಕರ್ಸ್ಕೊಂಡಿದ್ದೀವಿ ಅಂತ ಹೇಳಿದ್ರ ಅವ್ರು ನೋಡಿ ಮೇಡಮ್ ನೋಡಂಗಿದ್ರೆ ಅಂತ ಹೇಳಿದ್ರು
ಹ್ಮ
ಅವನ್ ನೀವು ಒಳ್ಳೆ ಪೆದ್ದ ಇರ್ತಾನಲ್ಲಾ ಪೆದ್ದ ನಿಂತ್ಕೊಂಡಾಗ ನಿಂತ್ಕೊಂಡಿದ್ದ ನೋಡ್ದೆ ಬೇಜಾರ್ ಆಯ್ತು ಸಿಟಿಯಲ್ಲಿ ಇರೋ ಹುಡುಗರು ಹೆಂಗಿ ಇರ್ತಾರೆ ಹೇಳ್ರಿ
ಹ್ಮ್
ಅವನ್ ಸಿಟಿಯಲ್ಲಿ ಇದ್ದಾನೆ ಅಂತ ಅನ್ಸೋದು ಇಲ್ಲ ಒಳ್ಳೆ ಇವನು ಧಾನ
ಹ್ಮ್ ಹ್ಮ್ ಹ್ಮ್ ಹೆಂಗಿದ್ರೂಕಷ್ಟಮ್ಮ
ಹ್ಮ್
ಹಂಗಿದ್ರೆ ಸ್ವಲ್ಪ ಯೋಚನೆ ಮಾಡ್ಲೇಬೇಕು ನೀವು ಈಗ ನೀವ್ ಅಮ್ಮನಗ್ ಬೇರೆ ಹುಷಾರಿಲ್ಲ ಅನ್ಂತಿದೀರಾ ಈಗ ಅವರ್ನು ನೋಡ್ಕೋಬೇಕು ತಾನೇ ಯಾಕಂದ್ರೆ ಅವ್ರರು ಸ್ವಲ್ಪ ನೆಮ್ಮದಿಯಾಗಿ ಇರ್ಬೇಕಕ್ತಾನೆ ನನ್ ಮಗಳು ಒಳ್ಳೆ ಮನೆಗ್ ಓದ್ದಲು ಅಳಿಯ ಚೆನ್ನಾಗಿದ್ದಾನೆ ಅನ್ನೋದೊಂದ ನೆಮ್ದಿನಾದ್ರೂ ಅವ್ರಗ್ ಬೇಕಲ್ಲ
ಹೌದು
ಹ್ಮ್ ಹಂಗಾಗಿ
ಹ
ಒಳ್ಳೆಯವನ ಸೆಲೆಕ್ಟ್ ಮಾಡ್ಕೋಬೇಕು ಇದು ನಂದು ಹಂಗೆ ಆಗಿದ್ದು ಮೇಡಮ್ ಅವ್ರಿಗೆ ಏನು ಇರ್ಲಿಲ್ಲ ಬಟ್ ಹುಡ್ಗ ಒಳ್ಳೇನು ಗುಣ ಒಳ್ಳೇದು ಚೆನ್ನಾಗಿದ್ದಾನೆ ಅಂತಾನ ನಮ್ಮ್ ಮನೆಗಳಲ್ಲಿ ಎಲ್ಲಾ ಇದ್ ಮಾಡಿ ಮಾಡಿದ್ದವನು ದುಡ್ಡಿಲ್ಲ ಅಂದ್ರೆ ಏನೋ ಇದ್ ಮಾಡಕ್ ಎಲ್ಲ ಇದು ಮಾಡೋಕ್ಕಲ್ಲ ಸಂಪಾದನೆ ಮಾಡ್ಕೋಬೋದುದು ದುಡ್ಡನಲ್ಲಿ ಎಲ್ಲ ಇದದಕ್ಕೂ ಇದೆಲ್ಲ ಬಟ್ ನೆಮ್ಮದಿಯಾಗ ಇರೋದು ಮುಖ್ಯ ಒಳ್ಳೆ ಗುಣ ಇರೋದು ಮುಖ್ಯ ಎಕ್ಸ್ಪೆಷಲಿ ಹ್ಮ್
ಹೌದು
ಈಗ ಸುಮ್ನೆ ಈಗ ಏನಾರ ಹ್ಯಾಬಿಟ್ಸ್ ಇತ್ತು ಈಗ ಡ್ರಿಂಕ್ಸ್ ಮಾಡೋದಿತ್ತು ಅವೆಲ್ಲಾ ಅಂತಂದ್ರೆ ಅವೆಲ್ಲ ಮುಂಚೆಂದಾನೇ ಕಲ್ಸಬಿಟ್ಟಿರ್ತಾರ ಅವನ್ನೆಲ್ಲ ಬಿಡ್ಸಕ್ ಆಗಲ್ಲ
ಹ್ಮ್
ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಯತಾವ
ದುಡ್ಡೇನು ಮೇಡಮ್ ಸಂಪಾದನೆ ಕೂತ್ಕೊಂಡಿರೋ ವ್ಯಕ್ತಿನೂ ಕಷ್ಟಪಟ್ಟು ನಾನ್ ಸಂಪಾದನೆ ಮಾಡ್ತೀನಿ ತಟ್ಟ ಟ್ರೈ ಮಾಡದ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ಅದರಿಂದ ಸಂಪಾದನೆ ಮಾಡ್ಬೋದು
ಹ್ಮ್
ಅಲ್ಲಿ ದುಡ್ಡಿಗೆ ಪ್ರಾಬ್ಲಮ್ ಆಗಲ್ಲಲ್ಲ
ಹ್ಮ್ ಹ್ಮ್
ನೆಮ್ಮದಿಯಾಗ ಬತ್ಕೋದಂದು ಕಷ್ಟ ಆಗುತ್ತಲ್ಲ ನೆಮದಿ ನ್ಂತೇಳಿದ್ರೆ ಅದಕ್ಕೆ ನಾ ಪ್ರಚನೆ ಮಾಡ್ತಾ ಇದ್ದೀನಿ ಏ ಅಮಾವಾಸ್ಯೆ ಆಸ್ಟೇಲಿಯಾದ ಬನ್ನಿ ಸಜ ಮತ್ತೆ ಅವ್ರತ್ರ ಹೇಳ್ತತೆ ನಮ್ಮ್ ಮನೆಗೆ ಬಂದಬೇಕಾದ್ರೆ ಇರರಿ ನಾವ್ ಅಲ್ಲಿಂದ ಸ್ವಲ್ಪ ಇದಿದ್ದೀವಿ
ಹ್ಮ್ ಹ್ಮ್ ಹ್ಮ್
ಅವರೆಲ್ಲ ವೆಲ್ ಸೆಟಲ್ ಆಗಿದ್ದೀವಿ ಅಂತ ಹೇಳಿದ್ರು ಮೇಡಮ್ ನಾವ್ ಲ್ ನಾನು ನನ್ನ ಹಸ್ಬೆಂಡು ಇಬರುಐಸ್ಕೂ ಹೈಸ್ಕೂಲ್ ಟೀಚರು ನಾವ ಎಲ್ ಸೆಟಲ್ ಆಗಿದೀ ನಮ್ಗೆ ಏನೇನ್ ಬೇಕೋ ಎಲ್ಲ ತಗೊಂಡಿದ್ದೀವಿ ಯಾವದಕ್ಕೂ ತೊಂದ್ರ ಇಲ್ಲ
ಹೌದ ಹ್ಮ್ ಮತ್ತೆ ಒಂದಂದು ಸಮಾಚಾರ ಮೇಡಮ್ ಏನೇನ್ ಅಡಗೆ ಮಾಡ್ತೀರಾ ಹೇಳಿ ಸ್ಪೆಷಲ್ ಆಗಿ ನಿಮಗ್ ಏನ್ ಮಾಡಕ್ ಬರುತ್ತೆ ನಾ ಸ್ವಲ್ಪ ಫುಡ್ಡಿ ನಾವು ಹ ನಾವು ಫುಡ್ಡಿ ಸ್ವಲ್ಪ ಜಾಸ್ತಿ ಅಡುಗೆ ಬಗ್ಗೆ ಇದೆಲ್ಲ ಬಾಳ ಇಂಟ್ರೆಸ್ಟ್ ನಂಗೆ ನೀವ್ ಏನ್ ಸ್ಪೆಷಲ ಆಗಿ ಏನ್ ಮಾಡ್ತೀರಾ ಹೇಳಿ
ಅದೇ ಹೇಳಿದ್ದಲ್ಲ ಮೇಡಮ್ ರಾತ್ರಿ ಪಾಯಸ ಕೊಟ್ಟಿರೋದು್ ಬಿಸಿ ಮಾಡಿ ಇಟ್ಟಿದ್ದೀನಿ ಅದನ್ನೇ ತಿಂತೀನಿ ಅಂತ
ಸ್ಪೆಷಲ್ಗಿ ನೀವ ಏನ್ ಮಾಡ್ತೀರಾ ಅಂದೆ
ನಾನ್ ಚಿಕನ್ ಮಾಡ್ತೀನಿ ಅನ್ನ ಸಾಂಬಾರ್ ಮಾಡ್ತೀನಿ
ಹೌದಾ ಚಿಕನ್ ಅಲ್ಲಿ ಏನ್ ಮಾಡ್ತೀರಾ ಬ ರೇಟಿ ಹೇಳಿ ಚಿಕನ್ ಗ್ರೇವಿ ಚನ್ನಾಗ ಮಾಡ್ತೀರಾ ಸುಕ್ಕ ಮಾಡ್ತೀರಾ ಏನ್ ಮಾಡ್ತೀರಾ
ಅದೇನು ಬರಲ್ಲ ಮೇಡಮ್ ಯೂಟ್ಯೂಬಲ್ಲಿ ಏನೇನು ಬರುತ್ತೆ ಎಲ್ಲ ನೋಡಿ ಟ್ರೈ ಮಾಡ್
ಯೂಟ್ಯೂಬ್ ನಡ್ಕೊಂಡ್ ಮಾಡದ ನೀವು
ಅಂದ್ರೆ ಮಾಡ್ತೀನಿ ನಾನು ಫ್ರೈ ಮಾಡ್ತೀನಿ ಕಬಾಬ್ ಮಾಡ್ತೀನಿ ಆ ಸಾಂಬಾರ್ ಮಾಡ್ತ ಚನ್ ಅಲ್ಲಿ ಬೇರೆ ಏನಾದ್ ವೆರೈಟಿ ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ನೋಡ್ಕೊಂಡ ಮಾಡ್ತೀನಿ ಅಂದೆ
ಹೌದಾ ಹ್ಮ ನಾನು ಕೆಲವ್ ಯೂಟ್ಯೂಬಲ್ಲಿ ನೋಡ್ಕೊಂಡ ಮಾಡೋದು ಹ
ನಾನು ಈ ಕೇಕ್ ಎಲ್ಲ ಟ್ರೈ ಮಾಡಿದ್ದೀನಿ ಮೇಡಮ್ ಸುಮ್ನೆ ತೋರು
ಅಮ್ಮರೆಲ್ಲ ಮಾಡ್ತಿದರಲ್ಲ ಅದನ್ನ ಮಾಡ ತನಿ ಅಮ್ಮಾರ ಮಾಡ್ತಿದ್ದ ನೋಡ್ಕೊಂಡು ಅವನು ಕೂಡ ಮಾಡ್ತೀನಿ ಕೆಲವೊಂದು ನಾನು
ಹ್ಮ್ ನಾನು ಅಂದ್ರೆ ನಾನ ಮನಲಿ ಸಿಲಿಂಡರ್ ಇಲ್ಲ ತರ್ಸ್ಕೋಬೇಕು ನಾನ್ ಅಂದ್ರೆ ಮದುವೆ ಫಿಕ್ಸ್ ಆಯ್ತ ತಂದ್ರೆ ಇಲ್ಲೇನ್ ಮನೆಗೆ ಇರಲ್ವಲ್ಲ ಅನ್ನೋ ಪರ್ಪೋಸಿಗೋಸ್ಕರ ಸುಮ್ನಿದ್ದೀನಿ
ಹ್ಮ್ ಹ್ಮ್ ಹ್ಮ್
ಆಮೇಲೆ ಮನೆ ಖಾಲಿ ಮಾಡರ್ಕೊಂಡ್ ಹೋಗ್ರಿ ಅಂತ ಹೇಳಿದ್ರೆ
ಹಾ ಹಾ ಹಾ
ಹ್ಮ
ಹೌದಾ ಹ್ಮ ಹ್ಮ್
ಅವನ್ನೆಲ್ಲಾ ಒದ್ಕೊಂಡ್ ಹೋಗೋದ್ ಕಷ್ಟ ಆಗುತ್ತಲ್ಲ ಮೇಡಮ್ ಲಗೇಜು ನನ್ ಬ ಬಂದಾಗ ಬರೀ ನಾಲ್ಕೆ ನಾಲ್ಕಕ್ ಡ್ರೆಸ್ ತಂದಿದೆ ಒಂದ್ ಮೂರ್ ಸ್ಯಾರಿ ತಂದಿದೆ ಮನೆ ಹತ್ರ ಇಟ್ಕೋಕ್ ಒಂದ ನಾಲ್ಕು ಡ್ರೆಸ್ ತಂದಿದ್ದೆ ಇವಾಗ ನನಗ್ ಕೊಟ್ಟಿರ ಕಬೋಡ್ ಎಲ್ಲ ತುಂಬು ಹೋಗಿದಾವೆ ಅಷ್ಟು ಡ್ರೆಸ್ ಆಗ್ಬಿಟ್ಟಿದೆ
ಹ್ಮ್ ಹೌದ ಹ್ಮ್ ಮತ್ತೆ ಮೇಡಮ್ ಫ್ರೆಂಡ್ಸ್ ಯಾರು ಇಲ್ವಾ ನಿಮ್ಗೆ ಸಂಡೆ ಆ ಪ್ಲ್ಲಾನ್ ಮಾಡಬೋದಾಗಿತ್ತು ಎಲ್ಲಾರು ಹೋಗಕ್ಕೆ
ಎಲ್ಲೂ ಹೋಗಲ್ಲ ಮೇಡಮ್ ನಮ್ಮ ಆಂಟಿಗೆ ಬಾಡಿಗೆ ಕೊಟ್ಟಿಲ್ಲ
ಹ
ಅದಕ್ಕೆ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಬೇಕು ಹಂಗಾಗಿ ಮನೆಗೆ ಇದ್ದೀನಿ
ಹ್ಮ ಹ
ಏನ್ ನಿಮ್ಮ ಪಾಪು ಹಾಡಕಿರೋದ ಹಲೋ
ಸಿಗತ ಇ್ತ ಹ್ಮ್ ಹ್ಮ್ ಹ್ಮ್ ಮತ್ತೆ ಹ ಹ ಹ್ಮ್ ಅದು ಇನ್ನೊಂದು ಫೋನ್ ಇತ್ತು ನಮ್ದ ಅದರಲ್ಲಿ
ಹಾ ಕೊಡ್ಬಾರ್ದು ಮೇಡಮ್ ಟಿವಿಗೆ ಹಾಕ್ಕೊಡ್ಬೇಕು
ಟಿವಿ ಅದು ಪೆಂಡ್ರೆವ್ ಇಲ್ಲ ಮೇಡಮ್ ಹಾಗಾಗಿ ಪೆಂಡ್ರೆವ್ ಬಂದ್ ಮೇಲೆ ನೋಡೋಣ ಇಲ್ಲ ಲ್ಯಾಪ್ ಟಾಪ್ ಇದೆಲ್ಲ ತರಬೇಕು ಅಷ್ಟೆ
ಹ್ಮ್
ಹಾಕ್ಪೋದಲ್ಲಾ
ನಂಗು ತುಂಬಾ ಕೆಲ್ಸ ಇದೆ ಮೇಡಮ್ ನಾನು ಗೌರ್ಮೆಂಟ್ ಸ್ಕೂಲಿಗೆ ಗೆಸ್ಟ್ ಟೀಚರ್ ಆಗಿ ಹೋಗಿದ್ದೀನಲ್ವಾ ಅದಕ್ಕೆ ಮೆಟೀರಿಯಲ್ಸ್ ತಗೊಂಬರಕ್ಕೆಲ್ಲ ಬರು ಗೆಸ್ಟ್ ಟೀಚರ್ ಆಗಿ ಹೋಗಿರೋದಲ್ವಾ ಅದಕ್ಕೆ ಎಲ್ ಕೆ ಜಿ ಯು ಕೆ ಜಿ ಕೆ ಜಿ ಫಸ್ಟ್ ಮಾಡಿದಾರ ಅವರು ಅದಕ್ ಮೆಟೀರಿಯಲ್ಸ್ ಎಲ್ಲ ಏನೇನ್ ಬೇಕು ಎಲ್ಲಾ ಬರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಮಾಡ್ಬೇಕು ಏನೇನ್ ಮಾಡ್ಬೇಕು ಅಂತ ಹು ಥರ್ಸ್ಕೊಡ್ತಾರಂಥೆ
ಹ್ಮ ಹ್ಮ ಹ್ಮ.
ತರ್ರಿಸಕೊಡ್ತಾರಂತ.
ಹ್ಮ್
ಹದ್ನೈದು ಮಕ್ಳು ಅಡ್ಮಿಷನ್ ಆಗಿದ್ದಾರೆ
ಹ್ಮ್
ಹ್ಮ್ ನಾನ್ ಬೇಸಿಕ್ ಚೆನ್ನಾಗ್ ಹಾಕೊಟ್ಟೆ ಅಂತ ಹೇಳಿದ್ರೆ
ಅಮೌಂಟ್
ಇಲ್ಲ ಇವ್ರ ಪೇರೆಂಟ್ಸ್ ಹತ್ರ ಹತ್ತತ್ ಸಾವಿರ ಕಲೆಕ್ಟ್ ಮಾಡಿದ್ದಾರೆ ಮೇಡಮ್
ಹೌದಾ
ಹೌದು ಒಂದು ಮಗು ಹತ್ತು ಸಾವಿರ ಹ ಎಲ್ಲಾ ಮೆಟೀರಿಯಲ್ಸ್ ತರ್ಸಕೊಡ್ತೀವಿ ಅಂತ ಹೇಳಿದ್ದಾರೆ
ಹ್ಮ್
ಹ್ಮ್ ನಿಮ್ ಪಾಪು ಇದೆಲ್ಲಾ ಕೇಳ್ರಿ ಏನಾದ್ರು ಬೇಸಿಕ್ ಏನಾದ್ರು ಹೇಳ್ಕೊಡಕ್ ಏನಾದ್ರು ಬೇಕು ಅಂದ್ರ ಹೇಳ್ತೀನಿ ಅದೇ ಬೇಸಿಕ್ ಪ್ರಕಾರನೇ ಎಷ್ಟ
ಅದೇ ಮೇಡಮ್ ಚಾಟ್ಸ್ ಬೇಕು ಚಾಟ್ಸ್ ಆಟ ಆಡ ಐಟಮ್ಸ್ ಳು ಆ ಮಕ್ಕಳಿಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿ
ಹ ಅವೆಲ್ಲಾ ಇದ್ದಾವೆ ಮೇಡಮ್ ಆಟಾ ಆಡ ಐಟಮ್ಸ ಇದ್ದಾವಂತೆ ಆ ಆಮೇಲೆ ನೋಟ್ ಬುಕ್ ಟೆಕ್ಸ್ಟ್ ಬುಕ್ ಇನ್ನುೂ ತಂದಿಲ್ಲ ನಾಳೆ ಪೇರೆಂಟ್ಸ್ ಮೀಟಿಂಗ್ ಐತೆ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ನಿಮ್ಗೆ ನೋಟ್ಬುಕ್ಗಳು ಹೇಳಿದಾರಾ ಬುಕ್ಸ್ಗಳನ ಹೇಳಿದಾರಾ
ಎಟಸ್ಟ್ ಅದೇ ಬುಕ್ಸ್ ತರಕ್ಕೆ ಹೋಗೋಣ ಅಂತ ಕರತಿದ್ದಾರೆ ಎಲ್ಲಿ ತರ್ಬೇಕು ಮೇಡಮ್ ನಿಮ್ಗೆ ನಾದ್ ಐಡಿಯಾಸ್ ಇದೆಯಾ ನಿಮ್ದದು ಗೌರ್ಮೆಂಟ್ ಸ್ಕೂಲಲ್ಲಿ ಡಿ ಪ್ರೈವೇಟ್ ಏನಾದ್ರು ಅಂದಾರ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಟೆಸ್ಟ್ ಬುಕ್ ಎಲ್ಲಿ ತರಬೋದು ಹ ಲೋಯರ್
ಎಟೆಸ್ಟ್ ಬುಕ್ಗಳನ್ನ ಎಲ್ಲಿ ತರ್ಬೋದು ಚಾರ್ಜ್ ಳ್ಸೀನಿ ಮೇಡಮ್ ನೋಡೋಣ ನಾನು ಟ್ರೆಸ್ಟ್ ಬುಕ್ಗಳನೆಲ್ಲ ಎಸ ಆಗ್ತೀರಾ
ಸಂಜ ಅವಳ ಕಡೆ
ಎಲ್ಲ ಬೆಂಗ್ಗಳೂರಲ್ಲೇ ಹೋಗ್ತರ್ತಾರೆ ಅನ್ಸುತ್ತೆ ಮೇ ಬಿ ಬೆಂಗ್ಳೂರಲ್ಲಿ ಆ ಎಲ್ಲಿ ನನಗೆ ಅನ್ ಸಿದ ಮಟ್ಟಿಗೆ ಬೆಂಗ್ಳೂರಲ್ಲಿೋದ್ರೆ ಸಿಗ್ತವೆೆ ಅನಿಸುತ್ತೆ ಮೇಡಮ್
ಬೆಂಗಳೂರಲ್ಲಿ ಸಿಕ್ತವೆ ಮೇಡಮ್
ಅಂದ್ರೆ ಒಬ್ಬ್ರಗ ಬೋನ್ ಆಗಿ ಸೆಲೆಕ್ಟ್ ಮಾಡ್ಕ್ ತಗೊಂಡ್ ಬರ್ಬೇಕು ಈಗ ಏನ್
ಇವರು ದಾವಣಗೆರೆಗೆ ಹೋಗಿ ತಗೊಡು ಬರೋಣ ಅಂತಿದ್ದಾರೆ ನಮ್ಮ್ ಹೆಚ್ಚಮ್ಮಗ್ ಬೇರೆ ಹುಷ ಹುಷಾರಿಲ್ಲ ಪಾಪ ಅವ್ರಿಗೆ ಇದು ಮೇಡಮ್ ಹ ನು ಕ್ಯಾನ್ಸರ್ ಯಾವ ಕ್ಯಾನ್ಸರ್ ಗೊತ್ತಾ ಮೇಡಮ್ ನಾನ ಇದುವರೆಗೂ ಕೇಳಿಲ್ಲ ದೌಡ ಕ್ಯಾನ್ಸರ್ ಮೇಡಮ್
ಹತ್ತಾ ದೌಡ ಕೆಲ್ಸರ ಅಂದ್ರೆ ಹೆಂಗಗ ಒಂದ್ ನಿಮಿಷ ಮೇಡಮ್ ಮಾಡ್ತೀನಿಂತ ಹೇಳಿದಿ ನಾನು ಆ ತಡೆ ಇಲ್ಲ ಮಾತಾಡಿ ಮಾತಾಡಿ ದೌಡೆ ಕೆನ್ಸಲ್ ಅಂದೆ ಯಾವ ರ ಆಗಿದೆ ಮೇಡಮ್ ಅವ್ರಿಗೆ
ಅಂದ್ರೆ ಇದು ಕೈಯಲ್ಲಿ
ಹ್ಮ್
ಅಂದ್ರೆ ದೌಡೆ ಬರ್ತಲ್ವ ನಮ್ಮ ಒಲ್ಕಳ ಬರ್ತ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅಲ್ಲಲ್ಲಿ ದೌಡೆ ಕ್ಯಾನ್ಸರ್ ಆಗಿರದು ಮೇಡಮ್
ಅದು ಫಸ್ಟ್ ಏನ್ ನೋ ಏನೋ ಸ್ಟಾರ್ಟ್ ಆಯತಂತ ಅವ್ರಿಗೆ
ಅದು ನಂಗೂ ಗೊತ್ತಿಲ್ಲ ಮೇಡಮ್ ಅವ್ರ ಮುಖ ನೋಡಿ ನಂಗೆ ಶಾಕ್ ಆಗ್ಬಿಡ್ತು ಏನ ಆಾಗಿ ಏನಂತ
ಅಲ್ಲ ಗೌಡ ಅವ್ರಿಗೆ ಏನಾದಾರರು ಹುಳ ಆಗಿತ್ತ ಒಂದ್ ನಿಮಿಷ ಕಂಟಿನ್ಯೂ ಮಾಡತಿನಿ ತಡಿರಿ
ಓಕೆ